ಹ ಹ ಏನ್ರಾಮ
ಹಾ ಬಸವರಾಜಾ ಪಸ ಅಲ್ಲ
ಹಾ ಬಸವರಾಜ್
ಹಾ ಹೊಯಸ
ಇಲ್ಲ ಹಂಗೇನಿಲ್ಲ ಅದ ಫೋನ್ ಕಾಲ್ ನಲ್ಲಿ ಬರ್ಲಿಲ್ಲ ಹಂಗೆ ಜಾಯ್ನಿಂಗ್ ಅಲ್ಲ ಅಂತ ಹೊಓಡ್ಬಿಟ್ರೆ ಡೈರೆಕ್ಟ್ ಆಯ್ಯ ಅವಾಗ ಗೊತ್ತಾಯ್ತು ಈಗ ಮೊಸರ ಏನಾರ
ಹಾ
ಹ್ಮ್ ಮತ್ತೆ ನಾವವು ಆರಾಮ ನೋಡಪ್ಪ ಎಏನ್ಟಿ
ಇ ಕೂಡತಲ ಆತ್ತ
ಹಾ
ಬೇರೆ ಮೇಲೆ ಚಾರಾಡ್ ಜಂತ ಇದದೆನೆ ಇವತ್ತು
ಡೈರಿ ಮಿಲ್ಕ್
ಹಾ
ಮತ್ತೆ ನಮ್ಗೆ
ಅದ ನೀವ ರೊಕ್ಕ ಕೊಡ್ತ ಹಬಪ್ಪ
ಏ ಒಂದು ಡೈರಿ ಬಲ್ಕ್ ನಮ್ಗೂ ಕಳಸ್ಬೋದಲ್ಲ ಇದು ಆರ್ಡ್ರ ಮಾಡಿ ಈ ಕಡೆ
ಇದು ನಾ ಮತ್ಗೆ ಹತ್ಯೆ ಕೊಡಿರೋದು
ಹ ಹಾರ್ಟ ಆಯ್ತು ನಮ್ಗೆ
ಆತಾ
ಸಿಂಗಲ್ಸ್ಗಳಳಿ ಹೇಳದ್ರ ಹರ್ ಆಗಲ್ಲ
ಹಾ ಮದ್ವೆ ಆಗಗುದುವ
ಹೌದಲ್ಲಬರು ಕರೆ ಮತ್ತತ್ ನಮ್ಗೂ ಯಾವಾಗಾರ ಒಂತ ಎಣ್ಣಾರ ನೋಡಿ ಏನ
ಆಯ್ತಾಯ್ತು ನೋಡೋಣ
ಹ್ಮ್
ಸ ಊರ್ ಯಾವ ಬರ್ತರಿ
ಊರ್ಗೆ ಈಗ ಮಂಡ್ಯ ಇದು ನಾಳೆ ನಾಳೆಲ್ಲಾ ನಾಡ್ದ ಬರ್ಬೇಕ ಈಗ ನೀವತ್ ಎಕ್ಸಾಮ್ ಕಂಪ್ಲೀಟ್ ಆಯ್ತಾ
ಎಲ್ಲಾ ಕಮ್ಮಜನ್ ಆಯ್ತಾ ಓಹೋ ಅಲ್ಲಿ ಅವ ಲಾಸ್ಟ್ ಎಕ್ಸಾಮ್ ಆತಾ
ಹಾ ಇದು ಇತ್ತು ಲಾಸ್ಟ್ ಇತ್ತು ಎಕ್ಸಾಮ್
ಯಾವತಿ ಪಪ
ಎಕನಾಮಿಕ್
ನೀ ಯಾರ್ನಮ್ಮಕ್ ಮಾಡಿದ್ರಾ
ಹ್ಮ
ಯಾಕನ್ ಬ ಮತ್ತ ಇನ್ನೊಂದು
ಹ್ಮ ಜಿಯೋಗ್ರಾಫಿ
ಎಕನಾಮಿಕ್ ಜೋಗ್ರಾಫಿನ
ಹ್ಮ್
ನಾನು ಯಕನಾಮಕು ಇಷ್ಟ ಮಾಡಿದ್ದಾನು
ಎಕನಾಮಿಿಕಷ್ಟ ಸೇ ಆದ್ರೆ ಇಷ್ಟ್ರಿ ಆದ್ರ ಇಷ್ಟ್ರಿ ನಮ್ಗ ಆಗಲ್ಲ ಆದ್ರ
ನಷ ಆಗ ಬ
ಹ್ಮ್ ಅಂದ್ರಕ್ಷ ನಿ ಕಿಲಿ ತೋಲದು ನಂದ ಹಾ
ಹ
ಪ್ಲಸ್ ಪಸ್ ದತಲ
ಹ್ಮ್ ಹ್ಮ್
ಇವತ್ತಾ ಎಲ್ಲಾ ಬ್ಯಾಗ್ಿ ಪ್ಯಾಕ್ ಮಾಡಿ ಇವತ್ತ ನಾಳೆ ಹಾಸ್ಲ್ ಬಂದಲ
ಅಂದ್ರೆ ನಾಳೆ ಹೋಗ್ತಾರ ಅವ್ರಿಗೆ
ಹ್ಮ್ ನಾಳೆ ನಡೆಯದ ಊರ್ರಿಗೆ ಹೋಗದಾ ನಾಳೆಲ್ಲಾ ಯ ನಾಳೆ ಬೇಡ ಅಂತ ಅನ್ಸಕತ್ತೈತಿ ಫ್ರೆಂಡ್ಸ್ ಎಲ್ಲ ನಾಳೆ ್ರ ಇದು ಮಾಡ ಪಾರ್ಟಿ ಮಾಡವನ್ ಹಕತಾರೆ
ಹಾ
ಹ್ಮ್ ನಾಳೆ ಎಲ್ಲ ನಾಡ್ದ ಹೋಗದು ಹೋಗ ಹೋದ್ರ ಎಲ್ಲಾ ನೈಟ್ಗ ಹೋಗ್ಬೇಕೋು ಯಾಕಂದ್ರೆ ಲಗೇಜ್ ಬಾಳ ಅದಲ್ಲ
ಹ್ಮ
ನಡುಕ ಇಲ್ಲ
ಅದೇ ನಾಳೆ ಒಂದಿನ ರ
ಹಾ
ಅರಿಂತಲ್ಲ
ಹ್ಮ್ ನಾಳೆ ಒಂದ್ ದಿನ ಇರ್ತೀನಿ ಆದ್ರೆ ಊಟಕ್ಕೆಲ್ಲ ಬಂದ್ ಆಾಗತ್ತಲ್ಲ ಅದಕಂಡೆ
ಊಟ್ಟ ಬಂದ ಇಲ್ಲ ಏನು ನೈಟ್ ಒಂದೇ ಅಲ್ಲ
ಹ್ಮ್
ನಾೆ ಎ ಸತಿ ಬಂದ್ ಆಾಗುತ್ತ ಜಾಸ್ ಹಾ
ಇವತ್ತನೇ ಇಷ್ಟ ಅಷ್ಟೇ
ಹೌದಾ
ಹ್ಮ್
ಹ ಹ ಹ ನಾಳೆ ಬೆಳಿಗ್ಗೆ ಇರಲ್ಲ ಏನಾನನು
ಎಲ್ಲ ಮುಂದು ಹ್ಮ್ ಬೆಳಗ್ಗೆ ನಷ್ಟ ಇರುತ್ತಾ ಬೆಳಗ್ಗೆ ಈಗ ಅಷ್ಟೇ ಎಲ್ಲಾ ಕ್ಲೋಸ್ ಅಲ್ಲಿ ಈಗ ಎಕ್ಸಾಮ್ ಐತಲ್ಲಾ ಅಲ್ಲಿ ಓಂ ನಡಿ ಬೆಂಕಿಟ ಎಲ್ಲಾ ಕ್ಲೋಸ್ ಆಗ್ಕ ಈಗ
ಹೌದಾ
ಹ್ಮ್ ನಮ್ದು ಅದ್ರಾಗ ಆಾಸ್್ರೂಮ್ಗಿತ್ತು
ಹಾ
ಆದ್ರೆ ಇದ್ರ ನಡೀತ ಆದ್ರ ನಾ ಇರೋದ ಕ್ಯಾಕೊಂಬಂತು ಮನ್ಸ ಇಲ್ಲ ಊರಿಗೆ ಪ್ಲಾಸ್ಟರ್ ಒಂದು್ ನಡದೈತಿ ಮನದು
ಹಾ
ನಾವು ಡೈರ ಮಿಲ್ಕು ತಾಳಿಕೋಟಿ ಇಂದ ಬಡಿದೆವ ಗುರು.
ಹೋ ಒಹ್ ನಮ್ಮ.. ಅತ್ತಿಗೆಮ್ಮ ಕಳಸಿದ್ದಲ್ಲ ಆದ್ರಗೆ ಹಾ
ಅಂದೆ ಇವತ್ತು ನಮ್ ತಮ್ಮ ಬಂದಾ
ನೋಡು ನಿಮ್ಮೇಲೆ ಪ್ರೀತಿಯಿಂದ ಎಷ್ಟ್ ದೂರಿಂದ ಕಳ್ಸಿದ್ದಾರೆ ಅವ್ರು ಹ್ಮ್
ಅಂದ್ರೆ ನಮ್ ತಮ್ಮ, ನಮ್ ಸಿಸ್ಟರ್ ಬಂದ್ರು ಅಲ್ಲಿ ತಾಳ್ಕೋಟೆ ಇಂದ ಇವತ್ತು. ಅಂದ್ರೆ ನಮ್ ಚಿಕ್ಕಮ್ಮನ್ ಮಗ
ಅವ್ರ್ ಕೈಯಲ್ಲಿ ಕಳ್ಸವ್ರೆ ಕೊಟ್ಬಾರೋ ಅಂತೇಳಿ ಹ್ಮ್
ಮನೆಯಲ್ಲಿ ಇದ್ದಿರ
ಅಸಿ ಕಯ್ಗ್ಳು ಇಲ್ಲ
ಹ್ಮ
ಚಾಕಲೇಟೀ ಚಾಕ್ಲೇಟ್ ಚಾಕ್ಲೇಟ್ ಅಷ್ಟೇ ಬ್ರೊ ಚಾಕ್ಲೆಟ್ ಅಷ್ಟೇ ಇದು
ಹೌದಾ ಇದು, ಇದನ್ನೇ ಮಾಡಿದ್ದೆ ನಾನು ಮಾಡಿದ್ರ, ಹ್ಮ್ ಹ್ಮ ಹ್ಮ
ಹ್ಮ್ ಟೀ ಕುಡಿಯಕ್ ಹೋಗಿದ್ರಾ ಹೊರ್ಗಡೆ
ಹಾ ಈಗ ಟೀ ಕುಡಿಯಕ್ ಬಂದಿವ್ ನೋಡು, ನೀವು ಎ ಇಲ್ಲ ಇಕ್ಕಡಯಾ ಪ್ಲೇನಗೋಡ ಬ್ಲಿಕೇಟ್ ಹೊಡಿಯಕ
ಬ್ಲಿಂಕಿಟ್ಟಾ
ಹ್ಮು
ಅಂದ್ರೆ
ಹ್ಮ್ ತರ ಈಗ ಅ ವೆಜಿಟೇಬಲ್ಸು ಎಲ್ಲಾ ಆಡ್ರ್ ಇ ಆರ್ಡರ್ ಇರ್ತಾವ
ಹ ಬ್ಲಿಂಕಿಟಾ
ಹ್ಮು
ಆರ್ಡರ್ ಹೊಡಿಯೋದ
ಹ್ಮ
ಹಾ ಗೊತ್ತಾಯ್ತ್ ಬಿಡ್ರಿ
ಹ್ಮ್ ಇಲ್ಲಿಂದ ಒಂದ್ ಹನ್ನೊಂದ್ ಗಂಟೆ ತನ ಹೊಡ್ದೆ
ಯಾರ್ ಹೊಡ್ದ್ರು, ನೀ ಹೊಡ್ದಾ
ಹಾ ಈಗ ನಾವೇ ಹೊಡಿಯಕ್ ಒಂಟಿದ್ದೆ ನೋಡು ನಾನು ನಮ್ ಫ್ರೆಂಡ್
ಇಬ್ರು ಸೇರ್ ಹೊಡೀತೀರಾ ಬೈಕ್ ಮೇಲಾ ಇಲ್ಲಾ ಸೈಕಲಾ
ಇಲ್ಲ ಬೈಕ್
ಬೈಕ್ ಯಾರ್ದ್ ಇದೆ ಅಲ್ಲಿ
ಏ ನಮ್ಮ್ ಫ್ರೆಂಡ್ದೆ ಇದೆೇ ಇಬ್ರ್ದು
ಹೌದಾ
ಹ್ಮ ಹೌ ಹೌಕವಗ ಈಗ ಏನಾದ್ರೂ ಪಾರ್ಟ್ ಟೈಮ್ ಮಾಡ್ಬೇಕಲ
ಹ್ಮ್ ಹ್ಮ್
ಹ್ಮ್ ಮತ್ತೆ ಊಟ
ಊಟ ಮಾಡ್ಬೇಕು ನಾಯ್ತು
ಹ್ಮ್ ಹ್ಮ್ ಹ್ಮ ಸಣ ಚ ಹ ಅ ಇದ ಹ
ಅಂದ್ರೆ ಎಷ್ಟೋತ್ ಮಾಡ್ತಾರೆ ಕೆಲ್ಸ ಇವಾಗ
ಇವಾಗ ಒಂದು್ ಹನ್ನೊಂದು್ ಗಂಟೆ ತನ ಮಾಡ್ತೇವೆ ಮತ್ತ ಹನ್ನೊಂದ್ ಗಂಟೆಯಿಂದ ಮಕ್ಕೊದು
ಅಂದು ಗಂಟಾಗ
ಮ ಹೋಗಿ ಮಕ್ಕಳ ಇದು ರೆಸ್ಟ್ ಮಾಡದು
ಹಾ
ಮತ್ತತ್ ಹನ್ನೊ ಗಂಟೆಯಿಂದ ಮತ್ ಅವು ಬೆಳಿಗ್ಗೆ ಎಂಟು ಗಂಟೆ ಎಲ್ಲ ಸ್ಟಾರ್ಟ್ ಮಾಡು
ಬೆಳಗ್ ಗಂಟೆ ಎಲ್ಲ ಸ್ಟಾರ್ಟ್ತಾರಾ
ಹ್ಮ್ ಎಕ್ಸಾಮ್ ಹಯತಲ್ಲಾ ಈಗ ಹಾ ಒಂದ್ ಕಟಿ ಬಂದು ನೂರ ರೂ ಹಾ ಇಷ್ಟ್ ದಿನ ಅಂದ್ರೆ ಸುಮ ಹೋಗ್ತಿದಲ್ಲಾ ಈಗ ಬ್ಂಕ ಇದದ್ದ ಪೊಲೀಸ್ ವೆರಿಫಿಕೇಶನ್ ಇಐತ್ತಲ್ಲಾ ಹ ಚನ್ನ ಯಾರ
ಕಾಲಜವ
ವೇರಿಪಿಕೇಶನ್ ಇತ್ತಾ
ಹಾ
ಆಳ್ಕ ಬಿಟ್ಟದೆ
ಯಾರ್ದತ್ತು ವೇರಿಪಿಕೇಶನ್
ಹ್ಮ್ ಇದದೆ ನಮ್ಮ್ ಬೈಕ್ದ ಆ ಬೈಕ್ ದ ವೆರಿಫೇಶನ್ ಇತದ
ಬೈಕ್ನ್ನ
ಅಂದ್ರೆ ಅದು ವೆರಿಫೈ ಹಂಗ್ ಮಾಡ್ತಾರ ಅದ ಅವನು ಬ ಪಸಂದ ಹ ಹ್ಮ್ ಅಂದ್ರೆ ಅದ ಇದಕ್ ಸಲನ ವರಿಪಾಯ ಮಾಡ್ತಾರೆ
ಹ
ಹ್ಮ್ ಈಗೆಲ್ಲ ಅದ ಇದ ಆಯ್ತು ಮತ್ತ ಅಲ್ಲ ಲಸೆನ್ ಟಡಿ ಎಲ್ಲ ಮ ಆ ಸಿ ಎಲ್ಲಾ ಕೊಟ್ಟವಲ ಅ ಮಳೆರ್ತ ನಿ
ಯಾವ ಬೈಕ್ ಇರೋದು
ಸ್ಪಲೆಂಡರ್
ಯಾ ಮಾಡಲ್ಲ
ಆ ಒ್ ನಂ ಚಿದ ಟೂ ತೌಸಂಡ್ ಸೆವೆಂಟೀನ್ ಇರ್ಬೋದು ಅದು ಮಾಡೋಲ್
ಅಂದ್ರೆ ಬೇಸ್ತರ
ಹ್ಮ್ ಬೇಷ ಪರ ಬೇ ಬಾಳ ಆಯ್ ಇ ಹಳೆದ ಹಾ ಹಳೆದ ಈಗ ಇದನ್ ನೋಡುದು ಾ
ಯಾವರ್ದ ಬಂದೆ
ಇದು ಚಿಕ್ಕೋಡಿ ಚಿಕ್ಕೋಡಿ ಎಲ್ಲ ಅವೇರಿ ಇ
ಕಡೆ ಸರ್ ಹೇಾರೇನಾ
ಹ್ಮ್ ಇವ ಮೊನ್ನೆ ಮೊನ್ನೆ ರೀಸೆಂಟ್ ಆಗಿ ತಗೊಂಡ
ಹಾ ಹಾ
ಹಾ ಬ ಹ್ಮ ಕ ಇದಲ್ಲ ಆಯ್ತು ಕಾಲಿಡ್ತೇನೆ
ಹ್ಮ ಹಾ ಇದು ಸರಿ ಬ್ರಾ ಆಮೇಲ್ ಮಾಡ್ತೇನಿ